ನ.
ಹಲೋ ಏ ಮಾಡಣಂತ ರೀ ಬೀರಪ್ಪರೆ. ಹ.
ಏನ ಬೇಡ್ ಮುಗೋಗ ಗೊತ್ತಿಲ್ಲಾ ತಿಯಾ
ಹಾ ಊಟದನ್ರಿ
ಹಾ ಹಾ ಹಾಗಾದ್ರಪ್ಪ ನಿಮ್ದು ಊಟ ನಾ ಹಾಗಾದ ಹಾಗಾದ್ರ ನಿಮ್ದು
ಹಾಗೇತ್ರಿ ಹಾಗಗೇತ್ರಿ
ಭಲ ಕುತ್ತೇರಿ
ಹಾ ಎಲ್ಲ ಕು ತ್ತಿಲ್ಲ ನಾವಲ್ಲೋ ಬೇಕು
ಹ ರೀ
ಇಲ್ಲೇ ಕುಂತಿರು ನಾವ್ ಎಲ್ಲ ಹೋಬೇ ಕಂದೆ
ಎಲ್ಲ ಜೋರದಾರ ಈಗ ಕೈ ಸಿಗ ನೀವುಜ
ಏನ್ ಬಿಡ್ರಿ ಏನ್ ಜೋರ ಅದ ಎಲ್ಲಾ ಗಿಡ ಗಿಡ ಹಚ್ಚಕ್ಕೆ ಹೇಳ್ ಬಿಟ್ರ ನಮ್ಗ್ ಈಗ ಬ ಬಾಳ ಆಗಬಿಟ್ರಿ ಹಚ್ಚದ ನಮ್ಗ
ಅವ್ರ್ ಗಿಡ ಹಚ್ಚಕಚ್ಚಾರ
ಇನ್ನೂರು ಗಿಡ ಕೊಟ್ಟಾರೀ ಇಲ್ಲಿ ಮಾವಿನಕವು ಅಶೋಕಟ ರೀ ಅವು ಇವ್ ಊ ಅ ಸೈಡಿಗೆ ದಾರಿ ಮಗ್ಲ ಹಚ್ಚಿರ್ತಾರಲ್ರಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅವಲ್ಲಾ ನೀವ್
ಒಂದು ಮೂವತ್ ಒಂದು ಮೂವತ್ ನಲ್ವತ್ ಗಿಡ ಕೊಟ್ರೀ ಒಂದ್ ಹ್ನ್ ರೀ ಒಂದ್ ಐವತ್ ಗಿಡದ್ ಮಟ್ಟ ಕೊಟಾರ ಅಚ್ಬೇಕ್ ಕಲ್ರಿ ಅವ್ನ
ದೇಶ್ ಮುಂದಿದಿರಿ ಹ್ಮ ಎಷ್ಟ ದಿನ ಇದ್ರೀ
ಏನಾತ್ರಿ
ಎಷ್ಟ್ ಜನ ಇದ್ದೀರಿ
ಯೆ ಕೇಳ್ಸ್ ಯಸನ ಇಲ್ರಿ ಬರೀ ಒಬ್ಬರಿಗೆ ಐವತ್ತ್ ಕೊಟ್ರೀ ಒಬ್ಬ್ರಿಗೆ ಐವತ್ತು ಐವತ್ತು ಕೊಟ್
ಅದೇ ಏಟ್ ಜನ್ ಅದೇ ಐವತ್ತ್ ಜನ ಕೊಟ್ಟಾರೀ
ಹವು ಒಂದ್ ಐವತ್ತು ಜನ ಕೊಟಾರ್ರೀ
ಐವತ್ ಜನಕ್ಕ ಅಂದ್ರೆ ಐವತ್ ಇಂಟು ಐವತ್ತು ಎರಡ್ನೂರ ಐವ ಎರ್ಡು ನೂರ ಐವತ್ ಆತಾವಲ್ರಿ ಎರಡುವರೆ ಸಾವಿರ
ಎರಡುವರೆ ಸಾವಿರ್ರೀ ಹಾ
ಸಾವ್ರ
ಹದ ರೀ ಕ್ಯಾಂಪಸ್ಫುಲ್ ಎರಡುವರೆ ಸಾವ್ರ ಹಚ್ಚನ್ ಆರಿ
ಯಾವ ಕ್ಯಾಂಪಸ್ ರೀ ಹಲೋ ಯ ಅಗ್ರಿ ಕಾಲೇಜ್ ಅವ್ರೀ ಯ ಅಗ್ರಿ ಕಾಲೇಜ್ರೀಡ ಹ್ಮ್ ಹ್ಮ ಎಲ್ಲ ಜತ್ ಅವಿ ಹೆಸ ತಿ
ಯ ರಸ್ ಕಾಲ ಸುತ್ತಮುತ್ತಲ್ಲ ಪ್ಲ ಬಾಳ ಬಿಟ್ರ್ರೀ ಇಲ್ಲ ಮಾರ್ಷಲ್ ತಾಲ್ ಬಾಳ ಬಿಡ್ರಿ
ಹಮ್ಮಾ
ಏ ನೆಟ್ವರ್ಕ್ ಇದ್ದಲ್ ಬರಿಪಾ
ನೆಟ್ವರ್ಕ್ ಇತ್ತಲ ಐತೆ ಹೇಳ್ರಿ
ಏ ಬರ ಮತ್ತ ಏನ್ ಕೆಲ್ಸ ಹೋಲ್ರಿ ಹಾ ಹೇಳ್ರಿ
ಹ್ಮ್ ಯಾತ್ ಜನ್ ಹತ್ತಿರ್ ಗಿಡ
ಹ ಚೀರಿ ಒಂದು ಇಪ್ಪತ್ತು ಇಪ್ಪತ್ ಚೀರಿ ಇನ್ನೊಂದು ಮೂ ಮತ್ತದ
ಹ್ಮ
ಹಚ್ಚಿರಿ ಇನ್ನು ಒಂದು ಮೂವತ್ತ ಅದಾವ
ಹಾ ಹಾ ಹಾ ನ ನ ಹಚ್ಚಬೇಕಿಲ್ಲರಿ ಮತ್ತ ಹಚ್ಚಬೇಕಿಲ್ ರೀ ಹಲೋ
ಹಚ್ ಬೇಕ್ರಿ ಇನ್ನೊಂದು ಎರಡು ಇನ್ನೊಂದು ಎಡು ದಿನ ಟೈಮ್ ಐ ತಿ ಇನ್ನೊಂದೆಡು ದಿನ
ಹಾ ಹ ಮಾತಾಡ್ರಿ ಕೇಳ್ಸಲಗಲ್ಲ ಹ್ಮ ಹಚ್ಬೇಕ್ ಇಲ್ರಿ
ನೀ ನೀವಾಗ ನಿಮ್ದ ಏನ್ ಕೆಳಸವಲ್ಡುರಿ
ಎಷ್ಟ್ದ ಎಷ್ಟ ದಿನ.
ಒಂದು ವಾರ ಒಂದು ವಾರ.
ಒ ಒ ಹ ವಾದವರ್ ಕೊಟ್ರನ್ೀ ವಾದವರ್ ಸೋಮಾರ ಕೊಟ್ರ ಕಾಣಸ್ತ. ಹಾ ಹಾ ಹಾ.
ಹಾ ಅದ್ರೀ ಐ್ತಾರ ಕೊಟಾರ್ರೀ. ಹಳ್ಳಿ ಸಂಬಾರ ಕೊಡಂತ ಹೇಳಾರಿ ಹತ್ತಂತ ಸಂಬಾರು ಮಟ. ಹೂನ್.
ಹಾ ಹಾ ಹಾ ಮ ಸ ಮಕಲ್ ರ ಅಸು.
ಮತ್ತೇನಂತರಿೀ ಅವರೇ.
ಹತ್ತ.
ನೆಟ್ವರ್ಕ್ ಇದಲ್ ಬರ್ರಿ ಇಪ್ಪಾ ನೆಟ್ವರ್ ಇದಲ್ ಬರ್ರಿ. ಹ
ಹಾ ನೆಟ್ವರ್ಕ್ ಇದ್ದೀನಿ. ಇದೆಲ್ಲ ಹಾಸ್ಟೆಲ್ ನೆಟ್ವರ್ಕ್ ಇಲ್ಲ.
ಬತ.
ಹಾ ಹೇಳ್ರಿ ಹಾ ಹೇಳ್ರಿ.
ಗ ಸೋಮಾರ ಒಳ. ಗಚಿ ಮುಗಸಿ ಅವರು ಯ ಸಮ
ಹ್ಮ್ಮ
ಚ ಮಾಡ್ಬೇಕ ಜಿ ಪಿ ಎಸ್ ಫೋಟೋನ ಹಾಕ್ಬೇಕ್ರಿ ಅವಕ್ ನೀರ್ ಬಿಡೋದ ಐತ್ರಿ ಅದಕ್ ನಿಮ್ ಕಡೆ ಟ್ಯಾಂಕರ್ ಅದಂದ್ರಲ್ಲ ನೀರ್ ಕೂಡ ಟ್ಯಾಂಕರ್ ಅದ ಒಂದಿರಲ್ರಿ ಹ ಅದ್ರೀ ಅದಕ್ಕ ಪೋನ್ಚ್ಚಿತ್ರಿ ಒಂದ್ ಐದ್ ಇದ್ರ ಕೊಟ್ ಕಲ್ಸ್ರಿ ಐದ್ ಐದ್ ಅದನ್್ರೀ ನಿಮ್ ಕಡೆ ಐದ
ಹ ಅದ ಅಾವ್ರಐದಾವ್ರ ಐದ. ್ರೀ ನಿಮ್ಗೆ ಅಷ್ಟ ಬೇಕಾ್ರಿ
ಒಂದ್ ಐದು ಕೊಡ್ರಿ ಏ ಅಷ್ಟ ಬ್ಯಾಡ್ರಿ ಒಂದ್ ಐದ್ ಅಷ್ಟ ಕೊಟ್ಟು ಕಳ್ಸ್ರಿ ಒಂದ್ ವಾರ ಗಂಲೆ ಒಂದ್ ವಾರ ಟೈಮ್ ಹ ಅವಕೆ ಮತ್ತೆ ಈಗ ಹಚ್ಚಿವ್ರೀ ಮತ್ತೆ ನೀರ್ ಬಿಡ್ಬೇಕಲ್ರರಿ ಅವ್ಕ ಹ
ಹ್ಮ ಹೇಳ್ರಿ ಹೇಳ್ರಿ ಹಾ ಬಿಡ್ಬೇಕಿ ಬಿಡ್ಬೇಕು ಹಾಕ್ತ್ರಿ ನೀ್ಮ ಹಾಕೋ ಹಟ್ ಮಾಡ್ರಿ ಹಾ.
ಇಲ್ರಿ ಅ ಹಸಿ ತ್ರಿ.
ಹಾ ಶೀತತ್ ಹಾಕ್ತೇರಿ ಮಳಿ ಬಂತೇನೆ ಅರಿಕುನ.
ಹಾ ಮಳೆ ಬಂದಿತ್ರಿ ಅದಕ್ಕ ಮತ್ತೆ ಮಳೆ ಹೋಗೇತಲ್ರರಿ
ಹಾ ಹಾ ಹಾ
ಬಂದು ಜಿ ಪಿ ಎಸ್ ಫೋಟೋ ಚೆಕ್ ಮಾಡ ಮಟಾನ ನಾವು ನೀ ನೀರ್ ಬಿಡ್ಬೇಕ್ರೀ ಈಗ
ಹಾ ಚತ್ ಬರಬರ ಬರಬರ
ಅದಕ್ಕೆ ಈಗ ಕೊಟ್ ಕಳ್ಸ್ರಿ.
ಹಾ
ರೇಟ್ ಮತ್ತೆ ಒಂದಕ್ಕ ಹೆಂಗ್ ಐತ್ರಿ.
ನಿಮಗ ರಾ ತೊಳಳ್ರ ಏನ ಈಗ ನಾ ನಿಮ್ಮ ದೋಸ್ತರು ಆಗಿ ರೊಕ್ಕ ತೊಳೋದ ಹೆಂಗ
ಅದ ನಮ್ದಲ್ರರಿ ನಮ್ದಗಿದ್ರ ನಾನನ್ ಕೇಳ್ತಿದಲ್ರರಿ
ದಾನ
ಅಲ್ ನಮ್ದಲ್ಲ ಯಾಕಂದ್ರೆ ಅದು ಕಾಲೇಜ್ ಇಂತ ಅತ್ರ ಫಂಡ್ ಬರ್ತಲ್ರರಿ ಗೋರ್ಮೆಂಟ್ ಇಂದ್ರ ಗೋರ್ಮೆಂಟ್ಂದ ಫಂಡ್ ಬಿದ್ದೆ ನಾನ್ ನಿಮ್ ಕೊಬೇಕಾಗತ್ತತ್ರಿ ಈಗದ ಮತ್ತೆ ನನ್ ಇಟ್ಕ ಆಗಲ್ಲ.
ದಬಾಸ್ತೀವ್ರರಿ ನಿಮ್ಗ
ಲ್ರಿ ದಬಾಸಿ ದಬಾಸಿ ಅನ್ನಕರೇ ಏನ್ರಿ ಐಟ್ಯಾಂಕ್ ಕರಿ ಒಂದ್ ಐದ್ ಸಾವಿರ ರೂಪಾಯಿ ಕೊಡ್ತಾರ ಅವದ
ಆಯ್ತ್ ರೀ ಹ ದಾವ ನಂಗ ಒಂದ್ವರ್ ಸಾವಿರ ಎರಡ್ ಸಾವಿರ ಕೊಡ್ರಿ ನೀವ ಮೂರ್ ಸಾವಿರ ಇಟ್ಕೋರಿ.
ಕಿ ತೋರಿನಲ್ಲ ಫೋನ್ ಪೇ ಇದೇ ನಂಬರಲ್ಲರಿ ನಿಮ್ಮ್ದ ಫೋನ್ಪೇ.
ಹಾ ಇದೆ ಇದೇರಿ. ಹ್ಮ್. ನಮಸ್ಕಾರ.
ಸರಿ ಮತ್ತ್ ಮತ್ತ ಏನಂತೀರಿ.
ನೀವ ಹೇಳಬೇಕ.
ಯಾವಾಗ ಕಳಿಸಕೋಡ್ತರಿ ಮತ್ತವನ್ನ
ಹೇಳ್ರಿ.
ನಮ್ಗ ನಾಡ್ದ ನಾಡ್ದಂತ ಕೊಟ್ ಕಿಸ ಬಿಡ್ರಿ ಯಾಕ ನಾಡ್ದ ಮುಗತಿತ್ರಿ ಹಚ್ಚದ.
ಹಾ
ಕೊಟ್ ಕಾಯಸ್ಬಿಡ್ರಿ
ನಾಳೆ ನಾಳೆ ಕಳಸ್ತತ್ವ ನಾಳೆ
ನಾಡ ನಾ ಕಳಸ ನಾಳಗ್ ಹಚ್ಚಿದ್ ಬಿತ ಮತ್ ನಡ್ದ ಹಂತ ಹೋಗ್ಬ ಬಿಡ್ತಾರ. ಎಲ್ಲ ರಲ್ಲಲ್ರಿ ಟ್ಯಾಂಕರ್ ಏನ
ಇದೇನ್ ಸುರಲ್ ಒಂದು ಸೋರಲಾ
ಹ ಸರ್ ಪೈಪ್ ಒಂದ್ಟ್ ಕಳಸ್ರೀ ಅದ್ರಾಗ ಪೈಪ್ ಇರ್ತತಿಲ್ರಿ ಅಲ್ಲ ಪೈಪ್ ಒಂದ್ ಕೊಟ್ಕಳಸ್ರರಿ
ಹಾ ಹ ಅಪ್ಪ ಮಾತ್ರ
ಏನಿಲ್ಲ ನೋಡ್ರಿ ಮತ್ತೇಏನ್ಬೇಡ್ರಿ ಅಷ್ಟ ಕೊಟ್ ಕಳಸ್ರಿ ಈಗ ಒಳ್ಳೆ ಅಮೌಂಟ್ ನಿಮ್ ಫೋನ್ ಪೇ ಮಾಡ್ತೀನಿ ಮತ್ತ ಈಗ ಗಿಡ ಹಚ್ಬಕ್ ನಾವು ಫಸ್ಟ್ಗೆ
ಹಾ ಫಸ್ಟ್ ಗೆ
ಹ ಒ ಫಸ್ಟ್ ಗೆ ಹೇಳಿದ್ರ ಅಂದ್ರ ನಿಮಗ ಒಂದು ಎ ಎರಡುವರ್ ಸಾವಿರ ಗಿಡ ಶಾಂಕ್ಷನ್ ಮಾಡಿಸತಿದ್ರಿ ನಾನು
ಮಾಡ ಲ್ರಿ ನಮ್ಗೆಜರ ಅಮಂಟ ಬರ್ತವಿ ಖರ್ಚಿಗೆ ರೊಕ್ಕ ಆಗ್ತಿದ್ವು
ಅದ ಅಲ್ಲೇ ತಿದ್ರಿ ನಾವ್ ಟ್ಯಾಂಕರ್ ಇಲ್ಲಂತ ಮಾಡಿದ ಅವತ್ ಮಾರಿನಂದ್ರ
ಹ್ಮ ಹಾ ಇದು ಹಚ್ಚಿದ್ರೀ ವಾರ್ನೆಸ್ ಹಚ್ಚದ ಈ ದಿನ ಹಾ ಮತ್ತ ಬೇರೆ ತೋೊಂಡನಿ ಹಾ ಹ ನಮ್ಗೆ ಯಾವ ಬಿಸಿನೆಸ್ ಅಂದ್ರ ಸಾಧಾರಣ ಈಗ ಬಿಸ್ನೆಸ್ ಅದ್ರ ಮೇಲೆ ನಮ್ದು ಅದು ಬಿಟ್ಟ ಅಂದ್ರ ನಡೆಲ್ಲ ಹಾ ಮತ್ತ ಅದು ಬಿಡಬೇಡ್ದಾಗತಾರೆ ಏನು
ಅವಳ ಹೌದ ಅದೇನ್ ಕರೆಕ್ಟರ್
ಹ್ಮ್ ಮತ್ತ
ಹೇ ಕರೆಕ್ಟ್ ಎಲ್ಲ ಒಳ್ಳೆಯದಾಗಲಿ ಮತ್ತೇಏನಲ್ಲ ನೋಡ ಅರೆಲ್ಲ ನೀವಾಗ ಹೇಳ್ಬೇಕೆ ಹ ಊಟಕ್ಕೆ ಏನ್ ಕೊಟ್ಟಿದ್ರಿ
ಖಾನಾವಳಿ ಖಾನಾವಳಿ ಖಾನಾವಳಿ ಹೋಗೇರಿ
ಹಾ ಹಾ ಹಾ ಹಾ
ಆರಾಧ್ಯ ಹೋಟೆಲ್ಕ ಹೊಗೆರ್ರೀ ರೆಸ್ಟೋರೆಂಟ್
ಜೋರ್ ಐತ್ರಿ ನಮ್ದ
ಪನೀರ ಕಾಜು
ರೆಸ್ಟೋರೆಂಟ್
ಬಡ್ರ ಇದ್ದು ಬಿಸ್ನೆಸ್ ಇದ್ದೆ ನಮ್ಮ್ ಬಿಸ್ನೆಸ್ ನಮ್ದು ನಡೀತದ ನಾನಾನ ಅದಕ್ಕನು ಆರು ಆಗಲ್ಲ ನೋಡ್ರಪ್ಪಾ ನಮ್ಗೆ ಎಲ್ಲಾ ಹಿಂಗೇ ಅಂತಿರಪ್ಪೋ ಎಂಗಂದು ಎಲ್ಲಾ
ಅದು ಏನ್ ಕೇಳ್ಬೇಡ್ರಿ
ಹಾ ಮತ್ತ
ಹಾ
ಹ್ಮ್
ಮತ್ತೇನಂತಾರೆ
ಒಟ್ಟಾ ಆರಾಮಿದಿರಲ್ಲ
ಹಾ ಆರಾಮ್ದೀನಿ ನೀವು ಆರಾಮೀರಲ್ಲ ಹಾ ಆರಾಮ್ದೀನಿ ಆರಾಮ್ದೀನಿ ನೀವು ಆರಾಮ್ದೀರಲ ಹಾ ಹಾ
ಫೋನ್ ಹಚ್ಚೋತೀರಿ
ಹಾ ಅಷ್ಟೇ ಅಷ್ಟೇ ನೀವು ಭೈ ಹಚ್ತಾ ಇರಿ ಅವಾಗವಾಗ ನೀವೇ ಅವಾಗಾಗ ಹಚ್ತಾ ಇರ್ರಿ
ಹುಂ ರೀ ಹುಂ ರೀ
ಹಾ ಮರಿಬ್ಯಾಡ್ರಿ ನಮಗ ಹಾ ಆಯ್ತ್
ನಾ ಕೈಸಸ್ಪಟ್ಬ ಬಿಡ್ರಂಗಾರ
ಹಾ ನಾಳೆ ಎಷ್ಟೇ ಫೋನ್ ಮಾಡ್ರಿ ಬರ್ತೀನಿ ಹಾ
ಇಡನ್ರಿ